ನೀಲ್ಲೋಡಪ್ಪಾ ಕಡೆ ಬೇರೆ ಕಡೆಬೊಂಡಿಯ.
ಕಡೆ ಬಾರಿ ಕಡೆಗ ಹೋಯಲ್ಪಾ ಊರ್ ಬಿಟ್ಟ ಅದಾನ.
ಈ ಕಡೆ ಮಕ್ನೂರ್ ಕಡಿಗಂದು.
ಯಾಕ ಊರ್ ಬೇಸರ ಆಯ್ತಾನ.
ಊರ್ ಬೇಸರ ಅದನ ಸ್ವಲ್ಪ ಇಲ್ಲಿ ಮೆಣಸಕ ಇಡ್ತಾರಂತ ಬಂದಿವವಿ ಈ ಕಡೆ ಮೆಣಸಿನ. ಹ.
ಹ್ಮ್ ಆಯ್ತು ಆ ಕಡೆಾನ.
ಏನ ಒಂದು ವಾರ.
ಹ.
ಒಂದು ವಾರ ಇರ್ಬೇಕು ಬರ್ಬೇಕು.
ಒಂದ್ ವಾರ ಆ ಕಡೆನಾ.
ದಧಾರಗಢ.
ಆಯ್ತ್ ಬರಂಗ ಕಾಣಲ್ಲ ಈ ಕಡೆ
ಾರದಂತ ಹೇಳಲ್ಲ.
ಹ್ಮ್ ಹ್ಮ್ ಏನಪ್ಪಾ ನಾ ಕೆಲ್ಸ ಇದ್ದಾಗ ಡೆ ಹೊತ್ತ ನೋಡು ೋಗರ್ಬಿಟ್ರೆ.
ಮತ್ತ ಮನಾ ಪನತ್ತ ಬಾರ ವಪ್ಪ.
ಹ್ಮ್ ಮ ನಿನ್ನೆ ಫೋನ್ ಹಚ್ಚಿದ್ದೆ ನನ್ು ಎದ ಬರ್ತ ಅಂತ ಅಂದ ಬರ್ಲ ಎಲ್ಲ.
ಬರವಕಂದ ಸ್ವಲ್ಪ ಮಾಡಡ. ತಲ್ಲ ಮಳೆ ಆ್ತ ಮೆಣಸಕ ಹಾಗಿಡತಾರೆಂತ ಇದಕ್ಕಿ.
ಹ್ಮ್ ಮತ್ತೆ ಎಲ್ಲಿ ನೋಡ್ ನೀನ್ ನಂಬಿ ಎಲ್ಲಾ ಮಾಡಿದ್ದು ಎಲ್ಲಾ. ಅದ ಇದು ಮಾಡ್ ಹಂಗ ಆಯ್ತನ.
ಹು.
ಹೇಳಿದ್ವಿ ಇಲ್ಲ ಅದ ಇದು ಮಾಡ್ತೀವಂತಂತ.
ಹೌದ. ನೋಡಕ್ ಐದ ಬಿ ಐದ್ಿನ ಬಿಟ್ಟ ಬರ್ತ ಮಾಡ.
ಯಾವಾಗ ಬರ್ತ ಯಾವವಾಗಿಲ್ಲ ನೀನ.
ಬಾರೋಬ್ ಮಾಡಿದ ಮಳೆ ಬ. ಮದ ಜಿಗ್ಗಿ ಹೊಡಿತು ಮಳಿದ ಬುಟ್ಟು ಬಟ್ಟೆ ಬರದ.
ಹ್ಮ್ ಮತ್ತ ಯಾರ ರೊಕ್ಕ ಕೊಡ್ಬೇಕ ಅಂದು ಕೊಟ್ರ.
ಅಗಲ ಬರಾಕ್ಕೆೋಗ.
ಹಕ.
ಒಡಪುಕ್ಕ ರೊಕ್ಕಲ್ಲ ತವರಲ್ಲ ಕೇೇಳಬೇಕು ಮತ್ತ.
ಮ ಯಾರ ಬಲ್ಲ ಇಸ್ಕೋಬೇಕಂತಲ್ಲಪ್ಪಪ.
ಸಿಗೊಂಡಿಪ್ಪಾ ಕೈಗಡೆ ಸಿವಂದಿ ಕಡಂಬಪ್ಪಾರ.
ಏ ನೀ ಕೋಟಿದ್ ಅಂದೆಲ್ಲೆ.
ಅದ ಮತ್ತ ನಾ ಕೊಡದವ್ರ ಕೇಳಲ್ಲ ಮತ್ ನಾ ಬೇಾರದಲ್ ಕೇಳಿ.
ಬೇರ್ರ ಬಲ್ಲಿ ಕೇಳಿದನ್.
ಹ್ಮ್.
ಎಸ್ ಎಷ್ಟ ಕೇಳಿದಪ್ಪಾ ನಮಗ ಒಂದ ಸ್ವಲ್ಪ ಇಸ್ ಕೊಡ.
ಇಸ್ಕೊಡ್ತಾಗ ಊರಾಗಲ್ಲ ನೀ ಇಸ್ಕೊಡ್ತ ಬಂದಾಗ ಮಣಸಿಗೆ ಗಿಡಕ್ ಹೋಗ
ಅಲ್ಲನಿರು ನೀನ್ ಇಸ್ಕೊಡಕ ಏನಾದ್ ಆಯ್ತ್ ಫೋನ್ ಹಚ್ಚಿದಂದ್ರ ಆಯ್ತ್ ಅವ್ರ ಹೇಳು ನನ್ ಹೋಗಿ ಇಸ್ಕೊಂಡ್ ಬರ್ತವಿ ಅದ್ರಗೇನು
ಸೀದಾ
ಎದ್ರಗ ಹೋಗ್ಕ್ಂತದಾನ ಎದ್ರಗ್ ಹೋಗಿ ಬರ್ಬೇಕ ಅಂತ ಅಲ್ಲೇನ್
ಹೂ ಮತ್ತೆ
ಹೇ ಇಂಗಾದರ ಆಗಲ್ಲ ಹೋಗ್ಯಾಪ್ಪ
ಮತ್ತ ಯಾವಾಗ ಇಸ್ಕೊಡ್ತೀಯ ನೋಡ್ ಬೇಕು
ಒಂದು ಐದು ದಿನ ಅಂದ್ರ ಆಯ್ತು ಅರ್ಜೆಂಟ್ ಅದ
ಅರ್ಜೆಂಟ್ ಆದಂಗೆ ಕೆಲ್ಸ ಓಡ್ದಾವಲ್ಲ ಕೆಲ್ಸಗಳು ನಡ್ದಾವ ಅದ್ರ ಸಲ ಬೇಕಿತ್ತು ಏನ್ ಮಾಡಾತ್ ನೋಡ ಅಂತ
ಎಲ್ಲಿ ಫೋನ್ ಹಚ್ಚಿದ್ವಿ ಫೋನ್ ಎತಲಿಲ್ಲ ಮತ್ತೆ ಈ ಕಡೆ ಬರ್ತ
ಹೌದ
ಹ್ಮ್ ನೋಡ ಸೌಕಾಸ ಆರಾಮಾಗಿ ಬರ್ತ ಬಂದಾಗ ಇಸ್ಕೊಳ ಯಾರ ಬಳಿ ಅದ್ರ
ಒಂದ್ ಮೂವತ್ ಮಂದಿ ಬರ್ತಾರ ಅಂತ ಆಯ್ತ ಒಂದ್ ಐದ್ಕ್ರ ಅದ ಹೆಚ್ಚು ಬಡ ಬಡ ಹಚ್ಚು ಬಿರ್ತಾರ
ಹ್ಮ್ ಹ್ಮ್
ಹ್ಮ್
ಆಯ್ತು ತಗೋ
ನಾಳೆಗೆ ಹೆಚ್ಚ ನಾಳಿಗೆ ಬಂದ್ಬಿಡದ ಮಾಡೇಡಿ
ಹ್ಮ್ ನೋಡಿ ಎಲ್ಲ ಮುಂಗಸಂಬ ಹೋಗೋದ ಹೋಗಿ ದೇವ ಮುಂಗಸಂಬ ಮತ್ತ ಅರ್ದಕ್ಕೆಯಾಕ ಬರ್ತ್ತ
ಅರ್ಥದಕ್ಕು ಬಿಟ್ಟು ಬರಕ್ಕಲ್ಲ
ಅರ್ಧಕ್ನ ಬಿಟ್ಟು ಬರಕಲ್ಲ ಅಂದೇ
ಮತ್ತೆನಪ್ಪ ಸಮಾಚಾರ ಊಟ ಗಿಟ ಆಯ್ತಲ್ಲ
ಹಾ
ಹಾ ಊಟ ಮಾಡಿದಿಲ್ಲಪ್ಪಾ ಅಂದೇ
ಊಟ ಆಗ್ಯಾವಪ್ಪ ನಮ್ದು ನಿಮ್ದು
ನಮ್ದು ಆಯ್ತು ಯಾವ ಮೂಲೆಯಾಗೇ ಕುಂಡಿದಿಪ್ಪಾ ಏನ್ ಕೇಳಲ್ಲಲ್ಲ
ಹಾ
ಯಾವ ಮೂಲೆಗೆ ಕುಂತಿದೀಯ ಹೋಗಿ
ಕಡೆ ಏ ನಡಕ್ ಬರ್ಲೇನೆ
ಮತ್ತ ಏನ್ ಕೇಳೋ ಕಟ್ ಕಟ್ ಕೆಲ್ಸುತ್ತೆ ಯಾವಾಗ ನೋಡಿದ್ರು ಬರೀ ಇದೇ ಆಯ್ತ್ ನಿಂದು
ಈಗ
ಹ್ಮ್ ಕೇಳುತ್ತೆ ಅರ್ಧಬಾರ್ದ
ಅರ್ದಬರ್ದಲ್ಲ ಈ ಬಂದ್ ನೋಡ ಹೊರಗೆ ಕೇಳತಲ್ಲ ಈಗ ಕೇಳ್ತ
ಹ್ಮ್ ಹೇಳ್ ಹೇಳು ಕೇಳುತ್ತೆ ಹೇಳು
ಹ್ಮ್ ನೀನ್ ಹೇಳ್ಬೇಕು
ನಾವೇನ್ ಹೇಳಪ ನೀವೇ ಹೇಳಬೇಕು
ನೀವು ದೊಡ್ಡೋರಪ್ಪ ಹೇಳಿ
ನಾವು ದೊಡ್ಡರಪ್ಪ
ಹ್ಮ ಹಂಗಲ್ಲಮ್ಮ ಅಷ್ಟೆ ನೀವೇ ದೊಡ್ಡದ ನಾ ಅಷ್ಟೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ ಬರ್ತ್ನ ಆಯ್ತ ಇನ ಒಂದ್ ಐದ್ ದಿನ ಇರ್ತ್ನ
ಹ್ಮ್
ಐದು ದಿನ ಆದ್ಮಾಗ್ ಬರ್ತ
ನೋಡು ಹೋಗೋದ್ ಹೋಗಿದೆ ಆ ಕಡೆ ಹಂಗೆ ಅಲ್ಲಿ ಯಾರಿಗೇನ ಬಲ ಕೊಟಿಗ ಇಸ್ಕೊಂಡ್ ಬಾ
ಇ ಭಾ ನಾ ಕಡಲು ಹಊರ ಕೊಡ್ತಾರೆ
ಅಲ್ಲಾ ನೀನ್ ಎಲ್ಲನ್ ಕೊಟ್ಟಿರ್ತಲ್ಲಪ್ಪಾ ಏನು ಒಂದವರಗೆ ಇಟ್ಟಿದಾರ ನೀನು ಸಂತಿ
ಹ್ಮ್ ನೀನ ಅಪ್ಪಾ ನೀನು ಶಾಂತಿಗಳೆಲ್ಲ ನೆನ್ಸ್ಕೊಂಡ್ರ ಏನು ಒಂದವ ಎರಡವ ನೀನು ನಾಕೈ ಇಟ್ಟಿದ್ದ ಎಲ್ಲ ಕಡೆ
ಹಾ ಎಲ್ಲಪ್ಪಾ
ಹಾಕಿಲ್ಲ
ಎಲ್ಲ ಕಡೆಗ ಅವಾವ ನಡೀತನ್ಗನ್
ಯ ನಿ ನೀ ಮಾಡೋಬೇಕು ದೊಡ್ಡ ಗೌ ಗೌಡ್ರಿ ಇದೆ
ಹ ನಂಬದೇನ ಅದು ಗೊತ್ತದಿಲ್ಲ ನಿಮ್ಗೆ ಅವಗೆ ಎಲ್ಲ ಏನೋ ನಮ ಏನ ಅಲ್ಲ ನಮ್ಗೆ ಹೋಗ್ಯದ ಅಲ್ಲಿ ಹೋಗ್ಯ ಹೋಗ್ಕಂತ
ಅಲ್ಲ ಇಲ್ಲಿ ಕೇಳ್ತೀವಿ ಇಲ್ರಿ ಅಂಗ ಬರ ಯಾರಗೋಡರು ಅಂತಂತರ ಇದವಿ
ಹೇಳಏರೇನಪ್ಪಾ ಸಾವಿರ ಏಳ್ತ್ತಾರ ಅವ್ರ ಏಳ್ರ್ ತಗೊಂಡು ಏನ್ ಮಾಡದು ಅದು
ಹಾ ಹಾ
ಹಾ
ಅಲ್ಲ ಅಂದ್ರನ್ ಗೊತ್ತ
ಯಏಳಾರ್ದು ಗೊತ್ತೇ ಹೆಂಗಿದ್ರರು ಹೇಳ ಹೇಳ್ತಾರ ಅಂತ ಅವ್ರ ಮತ್ತೆ ಮಾಡೋದ ಹೆಂಗ ಗಾಡಿ ತಗೊಂಡ ಹೋಗಿದ್ದ ಹೆಂಗ ಬಸ್
ಬಡಿ
ಹ್ಮ್ ಗಾಡಿ ಇತ್ತಲ್ಲ ನಿದ ಏನ್ ಮಾಡಿದ
ಬಸ್ಸಿಗೆ
ಆ
ಇಲ್ಲಿ ಇ ನಮ್ಮ ಮರ್ ಬೇಕಂದ್ರೆಲ್ಲಾ ಬಿಟ್ಟದೆ
ಹ್ಮ್ ಹ್ಮ್ ಹ್ಮ್
ಹ್ಮ್ ಹ್ಮ
ಅದ ಗಾಡಿ ಗಿಡ್ ತಗೊಂಡ ಹೋಗಂತ ಮಾಡಿದೆ
ಹ್ಮ್ ಹ್ಮ
ಊಟ
ಆ
ಊಟ
ಹೇ ಊಟ ಅವಾಗ ಮಾಡಿನು
ಏನ್ ಮಾಡಿದ್ರಿ ಊಟಕ್ಕ
ಹ್ಮ ಏನ್ ಮಾಡಪ್ಪ ನಿಮ್ಮಂಗೆ ಮಾಡಕ್ ಬರ್ಬೇಕಲ್ಲ ಅದೇ ಅನ್ನ ಅದೇ ಸಾಂಬಾರು
ನ ನಂಬನಿಕನ್ಲಾವ
ಏನ್ ನಿಮ್ದು ಎಲ್ಲಾ ಸ್ಪೆಷಲ್ ಸ್ಪೆಷಲ್ ಇರ್ತದ ನಮ್ಮಂಗ ಇರ್ಬ ಕಲ್ಬ
ನಮ್ದೇನ್ ಪ್ರಷ ಇಲ್ಲ ನಾ ಸ್ವಲ್ಪ ನ ಸರಿವ ಯಲ್ಲ ನಮ್ಮ ಅನ ಸರಿಗತ್ತು ನಮ್ಮಕ ಇಡ್ಲಿ ಮಾಡಿಲ್ಲ ಇಡ್ಲಿ ತಿಂದಿವವ
ಹ್ಮ್ ಹ್ಮ್ ಯಾವಾಗ ಇಡ್ಲಿ
ಮಜರು ತಿ ಇದು
ಹ್ಮ್ ಯಾವಾಗಂದ್ರೆ ಅವಾಗ ಎತ್ತೀರದು ನಿಮ್ಗೆ ಏನಾದ
ಹಾ ಅದೇ ಹಟ್ಲು ಹಟ್ಳತ್ತು ಮುಂಜಾನೆ ಉಟ್ಟು ಈಗ ರಾತ್ರಿ ಈಗ ಹಗಳ ಉಂಡ್ರಿ
ಹ್ಮ್
ಹ ಅವೇಳ ತಿಂತವಾ
ಅವಕಾಶ ಮತ್ ಎಲ್ಲಾನ ಹಡ್ಕೊಂಡಂತವು
ಇಲ್ಲ ಇಲ್ಲಿ ನ ಮಕ್ನ ರೋಡಿಗೆ ಬಂದ್ವಿ ಅಂಗಡಿಗೆ ಇಲ್ಲಿ ರೋಡ್ ಸೈಡ್ ನಿಂತ
ಹ್ಮ್ ಸಂಬಂಧಿಕರ ಜಗ್ರನಲ್ಲ ಅದೇ ಸಂಬಂಧಿಕರು ಜಗ್ಗ್ಯಾರ ನಂದ ಅಲ್ಲಿ
ಏ ಬಾಳ ಮಂದ ಸಂಬಂಧಿಕ್ರಾರಪ್ಪ ದೂರ ದೂರ ಸಂಬಂಧಿಕ್ರಾರ
ಏ ಮತ್ತೆ ಅವ್ರನೆಲ್ಲ ಮಾತಾಡ್ಕೊಂಬಾನಿ ನ ಆಮೇಲಿ
ನನ್ನ ಮಾತಾಡ್ಸ ಬರಕ ದಾರಿ ದಾರಿ ಉಂಟು ಅವ್ರ ಮಾತಾಡ್ತಾರ ನಾನ ಮಾತಾಸ್
ಹ ಹ್ಮ್ ಹ್ಮ್ ಅದೇ ಮತ್ತೆ ಅದಕ್ಕೆ ಆದ ಒಂದ್ ಐದ್ ದಿನ ಕಡೆ ಇರತ್ ನನ ಕತಿದ
ಹ್ಮ್ ಮೆಣಷಕಾಯ ಆದಲ್ಲಪ್ಪಾ
ಹ್ಮ್ ಅದೇ ಬೆಂಟಿಕಾಯ ಅದ ಸಂಬಂಧಿಕರಾರ ಹಂಗೆ ಮಾತಾಡ್ಸಂಬರಮ್ಮ ಅಂತಾರ
ಎಲ್ಲಿ ಬರಕಿಲ್ಲ ಎಲ್ಲ ಮಾತಾಡ್ಸೋ ಬರಮ್ಮಾಪ ನಂಗಂತರಲ್ಲ ನೀವನ ಹ್ಮ್.
ಏ ನಮ್ದೇ ಹೇಳ ಬರ ನಮ್ದ ಏನ್ದ ಹೇಳಲ್ಲಿ ನಂಬದನ ಎಲ್ಲ ಒಯದ ಕಡೆ
ಎ ಭಾರತ್
ಏನ್ಪ್ಪಾ ನಂಬಬೋದ
ಏನಿಲ್ಲ ಅಂದು
ನಾಮ್ಮದಿಯಾನ ಅದೇ
ಹ ನೋಡ್ ಮತ್ತೆ ನೀವನ್ ಮಸ
ಒಬ್ಬಾನ ಓಡಾಡ್ಬೋಡಪ್ಪಾ ಕಡೆ ಕಡೆ ಹಾ
ನೀನ್ ಮೆನ್ಸಿಗೆಗರ್ತರಿ ಏ ನ್
ಹ ಇಲ್ಲ ನಾವವು ಮೆಂಟಿಫನ್ಸ ಎಲ್ಲ ಕಲ್ಲ ಇವಾಗ
ಏನ್ ಮಾಡಕ್ತರಿ
ಏನ್ ಬೇಡ ಅಂದ ಸುಮ್ನೆ ಬಯತಿ ಆಯ್ತಾ ನಾವದಲ್ಲಾ ಆಯ್ತ ಆತ್ತ ಬಿತಿವಿ ನಾವು
ಹ ಹೌದಾ ನೀರ ವರ ಅದ
ಆ ನೀರಾವರಿಲ್ಲ ಇಲ್ಲ ಆ ಕಡೆ ಯಾವ್ದ್ ನೀರಾವರಿ ಇಲ್ಲ ಒಂದ ನೀರಾವರಿ ಆತಲ್ಲ ಅದಕ್ಕೇನನ್ ಮಾಡಕ್ಂತ ಸುಮ್ಮನೆ ಬಿಟ್ಟ ತಂಗಿ
ಹ ಮಾ ಮತ್ತೆ ಇಪ್ನ್ ಮಾಡ
ನೋಡ್ ನೀನ ಮಾಡ್ಕೊಂಡ್ ಬಿಡು ಆ ಕಡೆ ನೀನ್ ಅಲ್ಲಾ ನೀನೇ ಮಾಡ್ಕೊಬಡ ಕಣ ನೀನಗ ಬಿಡ್ತವಿ
ಅಲ್ರರಿ ನಿಮ್ಮೋಡ ತಿಗಿ ಬಿಳೋದ ಆತೇನ್ರರಿ
ಅದ್ ಅದೇಏನ ಅ ಆಯ್ತು ನಂದು ಅದ್ ಅಲ್ಲ ಅದ ಕೊಡ್ತ ಏನೇ ಮಾಡ್ಕೊಂಡಂಬ ಹ
ಹ್ಮ್ ಕಳಂತಾರ ಸ ನಿದ್ದೆ ಬಂದಂಗತ್ರ ನಾನನ್ ಮಕ್ಕಂತ ತಿರಸಕರ
ಹ್ಮ್ ಆಯ್ತಾಯಯ್ತ ಫೋನ್ ಮಾಡ್ತ್ ಮುಂಜೆ
ಹ್ಮ್ ಸರ್ ಮಂಜಾಲು ಪನ ಸ
ಹ್ಮ್ ಹ್ಮ ಹೌದು